ಹ ಹಲೋ ರಾಜಗೋಡ ಅವರ
ನ ಹೇಳ್ರಿ ಭಗವಂತ ರಾಯ್ ಗೌಡ್ರೀ ಹಲೋ ಅಗ್ರಿಕಲ್ಚರ್ ಕಾಲೇಜ್ ಬಿಿಮ್ರಾಯನ್ ಗುಡಿ ಬೀಗುಡಿ ಇಲ್ಲೋ ಇದು ಬೀಗುಡಿ ಬೀಗುಡಿ
ಹಡ ಕಾಲೇಜ್ ಬಿಗುಡಿ
ಚಲೋ ಅದಿರೀ
ಹ್ಮ
ಚಡ
ಮೂರ್ ನಾಳೆ ಹೂಡತದಲರೀ
ಹ್ಮ್ ಸರಿ ಬೇವ ಅವು ಕಡ್ಲೆ
ಸರಿ ಅದೆಲ್ಲ ಅಲ್ಲೇ ಸ
ಏನು ಹ್ಮ್ ಇಲ್ಲೇ ಮಾಡೋ ಸರಿ
ಹ
ಹ್ಮ್ ಮತ್ತೆ ನೀ ಎಲ್ಲಿ ಮಾಡಿ ನೀ ಎಲ್ಲದ ಕಾಲೇಜ
ನಾ ಇದಕ್ಕೆವ್ರಿ ಇದು ಜಿಗೆಕೆ ಧಾರವಾಡ ಜಿಕೆಕೆ ಬೆಂಗಳೂರು
ಹಾ
ಹುಚ್ಚಿ
ಹ್ಮ್ ಜಿಕೆ ವಿಕೆದಗ ಚಲೋ ಚಲೋ ಓದಸಸ್ತಾರ ಹ ಚಲೊದಿಸ್ಥರಾ ಹಾ ಸಾಕ ಸಾಕವೂ ಆ
ಎಲ್ಲಾ
ಜೀಕೆಕದ ಮನ್ನ ಆಕತಿರೋದು ಹೂತ್ತರ ಗೊತ್ತದನು
ಯಾರೀ
ಬಸವರಾಜ್ ಸರ್ ರೀ
ಹಾ ಬಸವರಾಜ್ ಸರ್ ಗೊತ್ತಲ್ರಿ
ಹ್ಮ್ ಅವ್ರಲ್ ಬಂದಿದರಪ್ಪ ಹ್ಮ್ ಜಿಟಿ ರಾಯಲ್ ಬೇಡ
ಹ್ಮ್ ಸಿಕ್ಸ್ ಫಿಫ್ಟಿ
ಹ್ಮ್ ಅಂಟ್ರ ಇಲ್ಲೇ ಬಂದಿ ಸಿಕ್ಸ್ ಫಿಫ್ಟಿ ಬಂದರು ೀ ತ್ರೀ ಸಿ ತ್ರಿ ತಟ್ಟೆ ಅವ್ರದ ಇಲ್ಲೇ ಬಂದಿದ್ರು ಅವರು ಹ್ಮ್ ಮತ್ತೆ ಏನಂತೀರಿ
ಏ್ ಬಾ ತಿಲಿ ತಿಂತಾರೀ ಅವ್ರ ಸರ
ಚನ್ ಮಾಡಕ್ ಬರನ್ರಿ
ಆದ್ರ
ಇ ನಿಮ್ ಕಡೆ ವಾತಾವರಣ ಚಲೈತ ತಲ್್ರ
ಏ್ ಚಲೋನೇ ಆದ್ರಿ ನಮ್ದ ಕಡಿ ಬತೋಣ
ಹ್ಮ್ ಪೂರ ಹಸ ಸರ
ಹೌದ
ಹಾ
ಈಗಗ್ ಮಾತಾಡ್ಬಹುದು ಹ ಹೆಂಗದ್ರಿದ ನಮ್ ಕಡೆ ಸ್ಪ ಅದ ಹ ರೀ
ಪ್ರದೀಪ ಹ ಹಲೋ ಮತ್ತ ಮತ್ತೇನತ್ರಿ ಮತ್ತೇನ್ ಹೇಳ್ರಿ ನೀವ ಹ್ಮ್ ಹಲೋ ಹಾ ಕವಟ
ಹಲೋ
ಹಾ ಹೇಳು
ಹ
ನಮಗೆ ವಾತಾವರಣ ಚೊಲಾಾದರ
ಕಸತ್ಲ್ರಿ
ಹ್ಮ್ ಕೆೇಸತ್ ಹೇಳ್ರಿ ಭಗವಂತಿ ಭಗವಂತರಾಯ್ ಗೌಡ ಅವ್ರೇ
ಇಗೋ್ರೀ ಮೊೆ ಪರಿಸರದಏನ ಇತ್ತಲ್ಲಾ ಸ್ಪೆಷಲ್ ಏನಿ ನಿಮ್ ಕಡೆ
ಪರಿಸರ ದಿನ
ಹ್ಮ್
ಪರಿಸರ ದಿನಾಚರಣೆಾಗ ಡಿ ಕೆ ಪಾಟೀಲ್ ಸರ್ ಹೇಳ್ರಿರ್ಬೇಕಾ ಯಾಕಂದ್ರ ಎನ್ವೈರಮೆಂಟ್ ಸೈನ್ಸ್ ಪರಿಸರ ಪ ರ್ದ ಬಗ್ಗೆ ಅವ್ರೇ ಹೇಳವರ್ರಿ ಪಸ್ಟ್ ಏನಾಯ್ತು ಎನ್ ಸಿ ಸಿ
ಹ್ಮ್ ಯಾರಿಗ್ ಹೋಗಿದ್ರೆ ಕರ್ಕೊಂಡು
ಇಆರ್ ಎಸ್ ಕೃಷಿ ವಿಭಾಗ
ಹೌದ್ರಿ
ಹ್ಮ ರೀ ಅಲ್ಲಿ ಕರ್ಕೊಂಡ್ ಹೋದ್ರೀ ಕರ್ಕೊಂಡ್ ಹೋಗಕ್ಷಿಂದ ಹ ಜಡ ಹಸದ್ರಿ ಅವ್ರಗಾಗ ಗಿಡ ಹಚ್ಚಸಿದ್ರರು ಚಡಾ ಗಿಡ ಹಚ್ಚಸಿದ್ರು
ಎಲ್ಲ ನಂಬರ್ ಮಾತಾ ಹ
ಗಿಡ ಹಚ್ಚಿದ್ರು ಮತ್ತ್ ಏನ್ ಐತ್ರಿ ಮತ್ತ್ ಗಿಡ ಹಚ್ಚದ್ರು ಎನ್ಸ ಸಿ ಎನ್ ಕೆಡಾಟದವರು ಗಿಡ ಹಚ್ಚದ್ರು ಗಿಡ ಹಚ್ಚೋಣ ಉಪ್ಪಿಟ್ಟು ಮಾಡಿದ್ರರು ಉಪ್ಪಿಟ್ಟ ಉಪ್ಪಿಟ್ಟು ಚ ಉಪ್ಪಿಟ್ಟು ಮಾಡಗಷಿಂದ ಎಲ್ಲಾರು ತಿಂದ್ರು ತಿಂದು ಬಂದ್ ಬಿಟ್ರು ಆಯ್ತ್ ರೀ ಅಟ್ಟೆ ಅಟ್ಟೆ ಆಯ್ತ್ ರೀ
ಹತಯತ್ ರೀ
ಹಾ ಮೆ ಎನ್ ಎಸ್ ಎಸ್ಗೆ ಹೋಗಿರತ್ ರರಿನ್ ಎಸ್ ಎಸ್ ಕ್ಯಾಪ ಏನ್ ಮಾಡ್ರರಿನ್ ಎಸ್ ಎಸ್ ಕ್ಯಾಪ್ ತ್ತ
ಹ ಊಸ್ ಮಾಡಳ ಅಸ್ನ
ಹ್ಮ್ ಏನೇನ್ ಮಾಡದ್ರಿ ಹೇಳ್ರಿ
ಏನಾಗಿಲ್ರಿ ಸುಮ್ಮಾ ಎಂಟರ್ಟೈನ್ಮೆಂಟ್ ಅಂತ ಹೋಗಿ ನಲೆ ನಾಲಿಲ್ಲ ಬಿಡ್ಲಿಲ್ಲ
ಹ್ಮ್
ಬಸವರ್ ಇದಾರೀ ರಾಜ ಚವಣ ಅಂತ
ಒಟ್ಟು ಕಾಡ್ತಿದ್ದ ನಿಮಗ
ಬಾ ಕಂಡಪಟ್ಟ ರೇ ಅವನು ನ
ಹ್ಮ್ ಮತ್ತೇನಾದ
ಇಲ್ರಿ
ಹ್ಮ ಹಾ
ಪ್ರತಿಯೊಂದಕ್ಕನುೂ ತೋಣಕ ಅಂದ್ರ ಕುೂತ್ಬಡ ಅವ್ರ ಏನು ನ ಮಾಡ್ದಿ ಅಂದ್ರ ಹ್ಮ್ ಬರ್ಲಾಯನ
ಹಾದೈ ಒಟ್ಟು ಬೇಸಿಗೆ ಇದು ಒಟ್ಟ ಕ್ಲೈಮ್ ಮಾಡಕ್ ಚಂದ ತಲಿ ಇದು ತಲಿ ಸಿತ್ತಿದೇನ್ರಿ ತಿಳತಿತ್ತಿದ್ದ ಕಂಡ ಪಟ್ಟಿನ ಮದು
ಕಂಡಪಟೆ ಅಂದ್ರ ಐ ಲೆಕ್ಕ ಕಲ್ಬಡ್ರಿ
ಹಾ ರೀ ಸ ರನ್ಟ ಚಲೋ ನಟ ಮನುಷಾ
ಅದ್ರಾಗ ಮೇಡಮ್ ಇದ್ರಿ ಮೇಡಮ ಅಂತಳಿತನ ಅವ್ರು ಹೋಗಿ
ಹ್ಮ್ ಎಟ್ ಕೊಟ್ರಿ ಅದು ಇದಕ್ಕ ಎನ್ ಸಿ ಸಿ ಕ್ಯಾಂಪಿಂಗ್ ಹೋಗ ಕೆ್ಯಾಟ್ರಪ್ಪ ಕೊಟ್ರೆ
ಕೊಟ್ಟವ್ರಿ
ಹ್ಮ್ ವಾಪಸ್ ರಿಫಂಡ್ ಇಫಂಡ್ ಏನು ಕೊಟ್ಟಿಲ್ಲ ಮುನ್ನೂರು ರೂಪಾಯಿ ನಾಕ
ಅದ್ರ ಖರ್ಚಾಗಿದ್ದೆ ಒಂದು
ಹ ಮೋವಸರ ಉಡುಕಿದ ಎಲ್ಲ ಹಾಕಿನ ನಂಗ್ಗೆಳನ್ರಿ ಅವ ರಚೋಣ
ಹ್ಮ್ ಉಳಿದಿವ ಅಲ್ಲ ಅವರು ಬನ್ನಿ ಅವ್ರು
ಮತ್ತೇರಿ ಅದ್ ಬಿಿಡ್ರಿ ನಿಮ್ ಕಡೆ ಗಿಡ ಮರಗಳು ಕಂಡಪಟ್ಟಿ ಆತಲ್ರಿ ಇದರ ಜಿಕ್ಕ ಬಿಕ್ಕದಾಗ ಗಿಡಗಳು ಕಂಡಪಟ್ಟಿ ಆತಲ್ಲ
ಕ್ಯಾಂಪಸ್ ದೊಡದ್ರೀ ಮತ್ತೆ ಇರ್ ಇರ್ತವ್ರಿ ಅಸ
ಹ್ಮ್ ಗಿಡಕಂಡ ಬಟ್ಟಿ ಈಗ ಇದು ಅಲ್ಲೆಲ್ಲಾ ಪಾರ್ಯನ್ ಪಾರ್ಯನ್ ಹುಡುಗ್ಯಾರ ಪಾರ್ಯನ್ ಹುಡುಗರು ಬರ್ತದತ್ತಲ್ರಿ
ಏ ಬರ್ತಾವ್ರೀ ಕ್ಯಾಂಪಸ್ ಚಲೋ ಅದ್ರೀ ದೊಡ್ಡ ಮತ್ ಕರ್ನಾಟಕದ ನಂಬರ್ ಒನ್ ಕ್ಯಾಂಪಸ್ ಅದ ಮತ್ ಬರ್ತಾರೆ
ಹಾ ಅಂದ್ರೆ ಇಂಟರ್ನ್ಯಾಷನಲ್ ತನ ಹೆಸರಐತಿರೋದ್ರದ
ಏ ಅದ್ರೀ
ಹ್ಮ್ ಅಲ್ಲಿ ಏನನ್ ಬೆಳತರಿಿ ನೀ
ತಮ್ಮ್ ಕಡೆಗೇನು ಆಲ್ಮೋಸ್ಟ್ ಬೆಳಿತು ಅದೇ ಬೆಳತವ್ರ ನೀವು
ಹಾ ರೀ ಚಲೋ ಆಯ್ತ ಅಂದಂಗ ಯ್ತ್ರಿ
ಇದೇ ಮೆಕ್ಕೆಜೋಳ ಜೋಳ
ಹ್ಮ್ ಅಲ್ಲೂ ಬೆಳತಿೀರಾವೇ
ಆದ್ರ ಒಂದ್ ಸ್ವಲ್ಪ ಈ ಕಡೆ
ಹ್ಮ್
ವಾರ ಟಲ್ಲಿ
ಬೇರೆ ಬರ ೈಟನ ಅಲ್ಲಿ ಹೈಬ್ರಿಡ್ ಚಲು ಇದು ಬೆಂಗಳೂರ್ದಾಗ ಎಲ್ಲಾದ್ರೆ ಅದು ಕ್ಯಾಂಪಸ್ ನಿಮ್ಮದು
ನಮ್ದು ಇಕಡೆ ಇತ್ ಯಾವದ್ರೀ
ಹ ಪಸ್ಟ್ ಮೆಜೆಸ್ಟಿಕ್ ದಾಗ ಇಳಿದೇವ್ರೀ
ಮಜಾಷ್ಟಿಕ್ ದಾಟ್ ಬೆಕ್ರಿ
ಕಂಡ ಪುಟ್ಟ ತಾಟ ಹೋಗಕೆ ಅ ನಾಟ ಹೋದ್ರಲ್ಲ ಸೇ
ಮಜೆಸ್ಟಕ್ ದಾಟದರ ಜಿಗಕೆ ಕ್ಯಾಂಪಸ್ ಹೋಗರ್ತಾರೆ
ಹಾ ಹಾ ಇದು ಏನ್ ಹೇಳ್ಬೇಕಂತ ಈನ್ ಲಲೆಷನ್ ಇದು ಯಾದಗಿರಿ ಲಷನ್ ಇದಕ್ ಚಿಕ್ಕಕ್ಕಿ ಬೆಂಗ್ಳೂರ್ಕ್ ಎಟ್ ಕಿಲೋಮೀಟರ್ ಇರ್ತದ್ರೀ
ಏನಾವ್ ಹಿಂಗ ಹೋಗಲ್ರಿ ಹಿಂಗ ಗುಲ್ಬರ್ಗಾ ಮೇಲಿಂದ ಹೋತೀವಿ
ಗುಲ್ಬರ್ಗ ಮ ಆಗ ಗುಲ್ಬರ್ಗ ಈಗ ಈ ಕಡೆ ಆದಾದಗಿರಿ ಹೋಗಲ್ಲೇನ್ರಿ ನಮ್ದದು
ಹಾ ಟ್ರೈನ್ಗ್ ಹೋತವಲ್ರಿ
ಹಾ ಟ್ರೇನ್ ಅಂದ್ರೆ ಡೈರೆಕ್ಟ್ ಗುಲ್ಬರ್ಗ ಯಾದಗಿರಿ ರೈಚೂರು
ಹ್ಮ್
ಹ ರಾಯಚೂರ್ ಆಗೋಣ ಬಳ್ಳಾರಿ ಬಳ್ಳಾರಿ ಆಗೋಣ ಚಿತ್ರದುರ್ಗ ಚಿತ್ರದುರ್ಗ ಆಗಣ ಡೈರೆಕ್ಟ್ ಜಿ ಕೆ ಇದ ಬೆ್ಯಾಂಗ್ಳೂರ್ ಏನ್ೀ
ಹ್ಮ್
ಹ್ಮ ಬ ಊರ್ಕ್ ಹೋದ್ರೆ ಗಟಾತ್ ಹೋಗ ರ್ಚ
ಹ್ಮ ನಾ್ ಖರ್ಚು ಮಾಡ್ದಂಗೆ ಟಿಕೆಟ್ ಅದಾರೀ ಒಂದು ಏಳ್ನೂರ ಎಂಟನೂರ್ ತಕ
ುರ್ಕಣ ಆದದ್ರ ಅಂದಂಗ ಎ ಟರ್ದಾಗ ಎಲ್ಲ ಬಸ್ ಈಗಂದ್ರೆ ಒಂದ ಹದ್ೈದುನೂರು ಇಲ್ಲ ಹದ್ೆಂಟನೂರು ಇಲ್ಲ ತೊಂಬತ್ೂರು ಹೋದ್ರಿ
ಹ್ಮ ತೋತರಿ ತೋತರ್ ತೋತರ್
ಹ್ಮ್ ಹ್ಮ್ ಹ ಟ್ರೈನನೆ ಚಲೋ ರೀ ಟ್ರೈನ ಅವ ರೀ ಸುಮ
ಹ್ಮ್ಟನ್ನೇ ಪಾಡ್ ಹಗೆಲ್ಲ
ಹ್ಮ ನಿಮ್ ಮೂರ್ ಯಾವದ್ರಿ
ನಮ್ಮ ಮೂರು ಕಲ್ಲಿ ಚಿಗರಾಳಿ ವಲ್ಲಿ ಕೆಲವರುಿಗೆ ಗೊತ್ತಾರೆ ರಜ ಅವ್ರಿಗೆ
ಹಾ ಹಾ ಹಾ ಚಿಕ್ಕರಹಳ್ಳಿ ನೋಡನ್್ರಿ ಕೆಲವರ್ ಬಲ್ಲಿ ಬರ್ಬೇಕ ರೀ ಒಂದ್ಸಸ್ತಿ ಹೌ ಹ್ಮ್ ಮತ್ತ ಇದು ನಿಮ್ ಕಡೆ ನಿಮ್ ಹೊಲ್ದಾಗ ಏನ್ ಬಿ ಕತ್ತ್ರ
ನಮ್ಮ ಹೊಲದಾಗ ನೋಡ್ರಿ ಈ ಸದ್ದ ಹತ್ತಿ ಬಿತ್ತಿವಿ
ಹಾ ಹತ್ತಿ ಹಚ್ಚಿರಿ ಹ ಹ ಚಲೋ ಮಾಡ್ರಲ್ ಕೆಲ್ಸ ಹತ್ತಿ ಹಚ್ಚಿ
ಏನ್ ಮಾಡ್ಬೇಕ್ರೀ ಒಂದ್ ಹೊಟ್ಟಿ ತಿಪ್ಲಿಗಿ ಮಾಡ್ಬೇಕಲ್ ಏನನ
ಕರೆ ಕರೆ ಕರೆ ಹ್ಮ್
ನಿಮ್ಮಂಗ ಮನಕ ಗೋಡಂಬಿತಿಲ್ಲಕ್ ಬರ್ತದ್ರಿ ಇಲ್ಲ
ಎಲ್ಲಿ ಮನಕ್ ನಮ ನಮ್ದು ಹತ್ತಿ ನೇ ಆದ ತೇಗಿ ಇವು ಮನುಕ ನಮ್ಮ ಅದೇ ರೀ ಒಂದು ಒ ಒಂಬತ್ತಲ್ಲ ಹತ್ತ ಎಕರೆ ಇದು ಹತ್ತಿ ಅದ್ರೀ ಒಂದ ಹದಿನೈದು ಎಕರೆ ಅ್ರೆ ಕವಳ ಆದರೆ ಆದ್ರಿ
ಹ್ಮ್
ಆಯ್ತ್ ರೀ ಬಟ್ಟ ಎರಡ ನೋಡ್ರಿ ಮತ್ರೀ ನಿಮ್ಮ ಹೊಲ ಎ ಅಂದ್ರೆ ನಂಬೋದು
ಹೊಲ ಅದಾ ರೀ ಒಂದ ಎರಡ್ ಮೂರ್ ಎಕ್ರ
ಹಾ ರ ಮತ್ ನಮ್ಮದು ಒಂದು ಇಪ್ಪತ್ತೈದು್ ಎಕರೆ ಆದ್ರಿ ಇಪ್ಪತ್ತೈದು ಎಕರೆ
ಹುಮ್ಮ್
ಆಯ್ತ ಆಯ್ತು ರೀ ಮತ್ತೇನ ಹಾ ರೀ ಮತ್ತೆ ಹ್ಯಾಂಗ್ ಮಾಡ್ಬೇಕ್ರೀ
ಎಸ್ ಮಂದಿ ಅದಿರಿ ಮೂರ್ ಮಂದಿ ಅದ್ರ್ಯ್ ಹದನೈದೇಏನ್ ಹದನೈದೇಏನ್ರೀ ಒಬ್ಬನೆನಾ
ಆಯ್ತ್ ಆಯ್ತು ತೊರೀ ಆರಾಮ್ದಿರ ಅಲ್ರ
ಏ ಆರಾಮಿದೀವ್ರೀ ನೀವ್ ಆರಾಮಿದಿ್ರಲ್ಲಾ
ಹಾ ಆರಾಮ್ಅದೀವಿ ಆಯ್ತಾ ತಗೋರಿ ಆಮೇಲೆ ಹಚ್ತಿನಿ
ಊಟ ರೀ
ಊಟ ಆಯ್ತ್ ರೀ
ಆಯ್ತ ಆಯ್ತು ತೋರಿ ಹಾ ಹಾ